ಹಾ ಹಲೋ ಅಪ್ಪಿ ಊಟ
ಊಟ ಆಯ್ತಕ್ಕ ನಿಮ್ದು
ಹ್ಮ್ ನಂದು ಆಯ್ತು
ಇವತ್ತಿಲ್ಲ
ಇಲ್ಲ ಐತಿ ಇವಾಗ ಹೊಸ್ಕಿಲ್ಲ ಬಿತ್ತ ಏನೋ ಏನು ಮಾಡ ಎಲ್ಲ ಅದು ಯೋಗ ಅದು ಇದ್ದಲ್ಲ ಅದ್ರದ್ದೇ ಒಂದು ಸ್ವಲ್ಪ ಏನರ ಮಾಡಿಸ್ತಿರ್ತಾರಾ ಅದಕ್ಕೆ ಬ್ಯಾಡ್ ತಡಿ ಅಂತ ಮಕೊಂಡ್ ಹೋಗಮ್ಮ ಲಾಸ್ಟ್ ಟೈಮ್ ಏನ್ ಇರ್ತಂತ
ಹ್ಮ್ ಹ್ಮ್ ನಿಮಗೂ ಇರುತ್ತೆನು ಯೋಗ ಅದು
ಹಾ ಇವಾಗ ಟ್ವೆಂಟಿ ಫಸ್ಟ್ ಜೂನ್ಗೆ ಯೋಗ ಡೇ ಅಲ್ಲ ಹಾ ಕೊಂಡ ಸರ ಡೈಲಿ ಆಮೇಲೆ ಹ್ಮ್ ಆಮೇ ಲಾಸ್ಟ್ಗ ಟ್ವೆಂಟಿ ಒನ್ ಜೂನ್ಗೆ ಯೋಗ ಮಾಡ್ತೀವಿ ಸ್ಟೇಜ್ ಮೇಲೆ ಹಾ
ಅದ್ರ ಸಲುವಾಗಿ ಅಂದ್ರೆ ಎಲ್ಲರಿಗೂ
ಅಂದ್ರೆ ಕ್ಯಾಂಪು ಹಾ ಇಲ್ಲಿ ಇಲ್ಲ ಇಲ್ಲ ಎಲ್ಲರಿಗೂ ಅಯ್ತೆ ಇದು ಕ್ಯಾಂಪ್ ಅಂತ ಅಂದ್ರೆ ಟೆನ್ ಡೇಸ್ ಆರ್ ಜಿ ಎಚ್ ಎಸ್ ಇಂದ ಕಂಪಲ್ಸರಿ ಅದು ಹಂಗ ಮಾರ್ನಿಂಗ್ ಇರ್ತೈತಿ ಅದು ಎಲ್ಲರಿಗುನು ಒಂದು ತಾಸ ಆಮೇಲೆ ನಮ್ಗ ಅಂದ್ರ ಅದು ಚರಕ ಆಡಿಟೋರಿಯಮ ದಾಗ ಮಾಡಿಸ್ತಾರ ಅದನ್ನ ಕ್ಲೀನ್ ಮಾಡಸೋದು ಎಲ್ಲಾ ನಮಗ್ ಯೋಗ ಕ್ಲಾಸ್ ಇರ್ತಾವಲ್ಲ ಸಿಲಾಬಸ್ ಒಳಗ ಐಟ್ಲ ಮಗ ಅದಕ್ಕ ಅವೆಲ್ಲ ನಮ್ ಕಡೆ ಮೂಡಿಸ್ತಾರ ಹ್ಮ
ನಮಗೂ ಈ ಎನ್ ಎಸ್ ಎಸ್ ಅತ್ದ ಇತ್ತು ನಮ್ಗೂ ಕರ್ಕೊಂಡ್ ಹೋಗ್ತಿದ್ರ ಎಲ್ಲೆಲ್ಲೋ
ಹ್ಮ
ಅದು ಸ್ವಚ್ಛ ಮಾಡ್ಸಿದೆ ಇಲ್ಲ ರಕ್ತದಾನ ಶಿಬಿರ ತನ್ ಕೆಸಕೊಂಡಮ್ಮೆ ಆ ಕಡೆ ಈ ಕಡೆ ಕಳ ಏನೇನ್ ಮಾಡ್ತಿದ್ ನಮ್ಮ್ ಕಾಲೇಜ್ವರು ಇಲ್ಲ
ಹಾ
ನಮ್ಮ್ ಹುಡುಗರು ಅದನ್ನೇ ತೊಗೊಂಡ್ ಒಂದು ತಿಂಗ್ಗಳು ಅ್ಡ ಇದು ಕ್ಲಾಸ್ಮಗೆ ಹತ್ತಲ್ಲ
ಹಾ ಸೇಮ್ ನಮ್ದು ಹಂಗೆ
ಅಂದ ಇನ್ನೊಂದು ಅಂದ್ರೆ ನಮ್ದು ಅದೇ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಸ್ವಲ್ಪ ನೆಮ್ಮದಿಐತೆ ಅಂದ್ರ ಬೇರೆ ಡಿಪಾರ್ಟ್ಮೆಂಟಿಗೆಲ್ಲ ಹೋಲ್ಸಿದ್ರ ಮಾರ್ಕ್ಸ್ ಯಲ್ಲ ಮೇಡಮ್ ಮೇಡಮ್ ಅಂದ್ರೆ ಸಾಕು ಕೊಟ್ಟಬಡ್ತ ಹೆಂಗೆ ಒಂದ್ ಹ ಮಾರ್ಕ್ಸ್ ನಾವು ಅಂದ್ರೆ ಸು ತುಂಬ ಬರ್ಬೇಕಕ್ ಯಾಕಂದ್ರೆ ಅವ್ರ ಮಕ್ಸ್ ಹಾಕಕ್ ಏ ಇರ್ಬೇಕಂತ
ಹೌದು
ಬೇರೆಯವ್ರಅವರು ಆ್ತ ಅಂದ್ರಕ ಇದು ಅಂತರೆ ಎಲ್ಲಾ ಕರೆಕ್ ಷ್ಟ ಬರುತ್ತಾರಲ್ಲ ಅವ್ರಿಗೆ ಯಾವ್ದೋ ನ ಅ್ರ ಹ ಮಾರ್ಕ್ಸ್ ಕ್ವಶ್ನ್ ಅದದು ಯಾವತ್ ಹ ಅಕಗಳ ಇದ ಇ ಕ್ವಶ್ನ್ ಅದು ಅದಕ್ಕೆ ಕೆಂಟು ಕೊಡ್ತಾರ ಅವರು ಎಂಟೇ ಎಂಟು ಅಯ್ಯೋ ಅಷ್ಟ ಅವ್ರ ಅದೇ ಹೇಳ್ತಾರೆ ನಿಮ್ಗಾದ್ರೆ ನಿಮ್ ಬರಿ ಕೇಳಿದ್ರೆ ನೀವುಏಳ್ ಎಂಟ ಕೊಡ್ತಾರಪ್ಪ ನಮಗೆ ಕಕ್ಟಗಿ ಬರದ್ರ ಎಂಟು ಕೊಡ್ತಾರ ಅಂತ ಅವ್ರ
ಹ ಹಂ ನಮ್ದಾದ್ರು ಹಂಗೆ
ಅಂದ್ರೆ ಇನ್ನೊಂದು ಅಂದ್ರೆ ನಮ್ಮ ಮೇಡಮ್ಗಳು ಏನಿದಾರಲ್ಲ ಅವ್ರೆಲ್ಲಾ ಅದೇ ಕೇರಳದವರು ಇದಾರ ಎಲ್ಲಾ ಸೈಲೆಂಟ್ ಏನ್ ಬೆಕ್ಕಾದ್ ಬರರಿ ಏನ್ ಬೆೆಕ್ಕದ್ ಮಾಡ್ರಿ ನಡತದೆ ಅದಕ್ಕೆ ನಮ್ಮ್ ಹುಡುಗರ ಯಾವಾಗ ಈ ಸ್ಪೋರ್ಟ್ಸ್ ಎಲ್ಲ ಬರ್ತದ ಕಾಯ್ತಿರ್ತಾರ ಬಂತತ್ ಬಂತ ಅದನ್ನ ಅಪ್ಲಿಕೇಶನ್ ಕೊಡುದು ಚಛಂತಾನ ಆಟ ಆಡಕ್ ಹೋಗೋುದು ಆಟ ಆಡೋರು ಆಟ ಆಡ್ತಾರ ಇಲ್ಲ ಮನೆಗ್ ಹೋಗ್ಬಿಡ್ತಾರ ಮುಗಿಯತ
ನಾ್ ನಾವು ಹಂಗೆ ಸ್ಪೋರ್ಟ್ಸ್ ಟೈಮ್ನೊಳಗೆ ಆರಾಮ್ ಟ್ರಿಪ್ಪಿಗೆ ಹೋಗ್ಬಿಡ್ತೆೆ
ಅಲ್ಲ ಇದದು ಅಲ್ಲ ಅಕ ಯಾವಾಗೋ ಮ ಕೆೇಳಕ ದೆ ಕರೆಕ್ಟ್ ಯಾವ್ದದು ನೀವೇನ ಅ ಆಟ ನೀಯೇ ಬೇರೆ ಗೊತ್ತಲ್ಲ
ಎಲ್ಲಿ ಹ್ಮ ನಾನೇನೆ
ನೀ ಹ್ಮ ನ ಯಾವು ಹೇಳಕತ್ತದ್ ಮನಯಾಗಿದ್ದ್ದಾಗ ಜಸ್ಟ್ ಅದು ಕೇಳಿಸಕೊಂಡಿದ್ದೆ
ಹಾ ಹಾ
ಅಂದ್ರ ಅದಕ್ಕೆ ಬೆಲ್ಟ್ ಅದು ಇರ್ತವಲ್ಲ
ಬೆಲ್ಟದ ಇರ್ತವು ನಮ್ದ ನಮ್ದ್ ಯಾವ್ದ ಒಂದು ಆರೆಂಜ್ ಅದೆಲ್ಲ ಮುಗ ಎಲ್ಲಾನು ಎಲ್ಲದೂ ಆಗಿತ್ತು ನಮ್ದು ಆಲ್ಮೋಸ್ಟ್ ಲೈಕ್ ಬ್ರೌನ್ ವರ್ಗನು ಎಲ್ಲ ಟ್ರೈನಿಂಗ್ ಎಲ್ಲ ಮುಗ್ದಿತ್ತು ನಮ್ದು ಲಾಸ್ಟ್ಗ ಇನ್ನೇನ್ ಎಕ್ಸಾಮ್ಸ್ ಇರ್ಬೇಕಿತ್ತು ಬೆಲ್ಟ್ ಎಕ್ಸಾಮ್ ನಡೀಬೇಕಂತ ಅನ ಜೊತೆಗೆ ನನ್ ಸಾರ್ ಅದನ್ನ ಮುಚ್ಬಿಟ್ರು
ಹ ಅಲ್ಲ ಇ ಅಂದ್ರ ಅಂದ್ರೆ ಇದನ್ನ ಮುಚ್ಕೊಂಡದ
ಅಂದ್ರೆ ಹಂಗಲ್ಲ ಆದ್ರ ಒಂದ್ ಸ್ವಲ್ಪ ಅವ್ರದ್ದ ಏನೋ ಬೇರೆ ಕಡೆ ಟೀಚ್ ಚಿಂಗ್ ಮಾಡಕ್ ಹೋಗ್ಬೇಕಿತ್ತು ಅವ್ರು ಹೋಗದ್ರು ಅಲ್ಲಿ ಮತ್ತೆ ಇಲ್ಲಿ ಯಾರು ಇರ್ಲಿಲ್ಲ ನಮ್ಮ ಬೆಲ್ಟ್ ಎಕ್ಸಾಮ್ಸ್ ಎಷ್ಟು ಬಿಲ್ಟು ಬ್ಲಾಕ್ ಆರ ಯೋಳ ಅಲ್ಲ ನನ್ ನಂಗ್ ಗೊತ್ತಿರ ನಾವ್ ಟ್ರೈನ್ ಮಾಡ್ಕೊಂಡಿರೋದು ವೈಟ್ ಇಂದ ಸ್ಟಾರ್ಟ್ ಆಗ್ತೈತಿ ವೈಟ್ ಬ್ಲಯೂ ಗ್ರೀನ್ ಆರೆಂಜ್ ರೆಡ್ ಬ್ರೌನ್
ಬ್ಲ್ಯಾಕ್ ಅಂದ್ರೆ ಆ ಟಾಪ್ನಗ್ತಲ್ಲ
ಹಾ
ಹ್ಮ್ ನಾವು ಇಲ್ಲಿ ಅದೇ ನೋಡಿದ್ವಿ ಇಲ್ಲಿ ನಮ್ಮ ದೋಸ್ತತ್ರದು ಜಿಮ್ಮಿಗೆ ಹೋಗ್ತಿರ್ತಾರ. ನನೇಏನ್ಸ್ತೆ ಅಂದ್ರ ಜಿಮ್ಮಗ್ ಹೋಗಕ್ಕೆ ಎಷ್ಟು ಸುಮ್ಮನೆ ಹತ್ ಸಾವಿರ ಕೊಡ್ಬೇಕಾಗತ್ತ. ಅಂದ್ರೆ ನನ್ ತಲೆೆಗೆ ಹ ಇಲ್ಲೆಲ್ಲಾ ಹಂಗೆ ಅದ ಅಂದ್ರೆ ಅವರದ ತಿಂಗಳಲ್ಲ ಒಂದ್ ವರ್ಷದ ಅವ್ರದ ಒಂದ್ ವರ್ಷ ಚಂದದಾರರು ಯಾಕಂದ್ರೆ ತಿಂಗಳ ಕೊಟ್ಟ ಹೋಗೋದತ್ತಂದ್ರೆ ಹೀಗಿಲ ಹುಡಗರ ಎರಡು ದಿವಸಯ ಹೋಗಿ ಬಿಡ್ತಾರೆ ಬಿಟ್ಟ ಬಿಡ್ ಅಂತ ಒಬ್ಬ ಒತ್ ಹತ್ ಸಾವಿರ ಕೋಟಕ್ಕೆ ನಾವು ಒಂದ ಹದಿನೈದು ದಿವ್ಸ ಹೋಗ್ಲ್ಲ ಬಿಟ್ಟ ಬಿಟ್ಟ ನಮ್ಮ ರೂಮ್ ದವನೇ
ಹಾ ಒಂದೇ ನಿಮಿಷ ಅದು ಅಳ ಆಗ್ತತೇತಿ ಸ್ವಲ್ಪ ತಗಿತಿನಿ ನೋಡು ಸ್ವಲ್ಪ ಅಕ್ಕಿ ತಗದು ಅಕ್ಕಿ ತೋಳದ ಅದ ಮೇಲೆ ಅಂದ್ರೆ ಅವತ್ ಎರಡು ಸಲ್ ಕೊಟ್ಟಿದಲ ಅಕ್ಕ ಹ ಹೆಲ್ಪ್ ಹಲೋ
ಹ ಹಲೋ ಅದ ಆಮೇಲೆ ನನಗೇನ್ ಅನಸ್ತು ಇದಕ್ಕ ಹಚ್ಚೋ ಬದ್ಲಿ ಅಂದ್ರೆ ಯವು ಹುಡುಗರು ಏನೋಂತಾರ ಅದು ಹತ್ತಹತ್ತ್ ಸಾವಿರ ಸುಮನೆ ಕೊಟ್ಟ ಹೋಗ್ತಾರೆ ಏನ ಇಲ್ಲ ಬರೀ ದನ ಬೆಳದಗೆ ಬಂದ್ ಬಿಡ್ತಾರ ಅದು ನೋಡಿದ್ರೆ ಅಂದ ಇಲ್ಲ ಹಂಗಲ್ಲ ಅದು ಸ್ವಲ್ಪ ದೀನ ಆದ್ಮೇಲೆ ಅಂದ್ ಅವ್ರು ಬಿಟ್ರೆ ಜಿಮ್ ಅದು ನೋಡ್ತೀನಲ್ಲ ಅವ್ರ ಬಾಡಿ ಅಂದ್ರದು ಒಂದ್ ತರ ಇ ಇಳದ್ದಂಗ ಕಾಣುತ್ತೆ ಅಷ್ಟೇ ಇದ ಕಾಣಲ್ಲ ಅ ಸರಿ ನನಗೇನ್ ಅನಸತೇತಿ ಕರಾಟ್ಯದ್ ಹಚ್ಚಿದ್ ಆಯ್ತದ ಹುಡ್ಕಡಿದೆ ಅಲೇಲಿ ಒಂದ್ ನಾಕ್ ಕಡೆ
ಹ್ಮ್
ಅವು ಗೂಗಲ್ ಮ್ಯಾಪ್ ನಿಗ ಒಂದ ತೋರ್ಸತಾ ಇದ್ದು ಅವ ದೂರ್ ದೂರ ಇದು ಒ ಒಂದಇತ್ತು ಅಲ್ಲೋತೇನೆ ಎಲ್ಲ ಮಿಕ್ಸ್ಡ್ ಮಾರ್ಷಲ್ ಆರ್ಸ್ ಅಂತ ಸರಿಯತಂಡಿ ಎಷ್ಟತ್ತ್ತೇಳಿದ್ರ ಒಂದ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಹೇಳಿದ
ಒಂದ್ ವರ್ಷಕ್ ಇಪ್ಪತ್ತೈದ ಅಂದ್ರೆ ಒಂದ್ ತಿಂಗಳಕ್ ಎಷ್ಟ ಆಗುತ್ತೆ.
ಅ ಅಲ್ಲ ಅದು ತಿಂಗಳ ಇಲ್ಲ ಅದು ಒಂದ್ ವರ್ಷ ಕಟ್ಲೇಬೇಕ್ ನಾನ ಒಮ್ಮೇಲಿ ಕಟ್ಬೇಕ ಅದು. ನಾನ ಏನ ಮನೆಗ್ ಕೇಳಿದ್ಂದ್ರೆ ಹಾಟ್ ಇಪ್ಪತ್ ಸಾವಿರ ಆ ಆ್ರ ಇನ್ನೊಂದು ನಿಮ ಕಾಲೇಜ್ ಫೀಸೇ ಆಗತ್ತಾ ಇದು ಇಳ್ಕೊಳ್ಳತ್ ಅಂತಾರ ಇನ್ ಕೇಸ್ ಅದನ್ನೆಲ್ಲ ಡ್ರಾಪ್ ಮಾಡಿದೆ ಅಂದ್ರೆ ನನ ಅಂದ್ರೆ ನನಗೇನ್ ಅನ್ಸತ್ತು ಇದು ನಂದು ವಿದ್ಯಾರ್ಥಿ ವೇತನ ಬರ್ದಿತ್ತು ಯಾವ್ದದು ಹಳೆ ಶಾಲೆ ಒಂದು ಬರೋದಿತ್ತ ಅದು ಉಳ್ದಿದ ಅಲ್ಲೆ ಇತ್ತು. ಅದು ಮೂವತ್ ಸಾವಿರ ಬರ್ತದ ಒಂದ್ ಹತ್ತ ಸಾವಿರ ಕೇಳ್ರರು ಕೊಡ್ತರನ ಒಂದ ಹನ್ನೆಡ ಹದಿನೈದ ಸಾವಿರನ ನಡ್ಕೋಬೇಕಕ್ ನ ಮೇಾಲಿನಾ ಹಾಕ್ ಹಕೋಬಹದತ್ತ ಇ ಎಲ್ಲಾ ಕಡೆ ನೋಡಿ ಸಿಗ್ಲಿಲ್ಲ ಮಿಕ್ಸ್ಡ್ ಮಾರ್ಸಲ್ ಅಂದ್ರೆ ಅವ್ ನಾಕೈಐದ ಕೆಲಸವರ ಇದ್ರು ಅದೇನ ಅಮ್ಮಿ ತಾಯಿ ಅ ಹಿಂಗ ಮತ್ತ ಬಾಕ್ಸಿಂಗ್ ಹ ಇ ಎಲ್ಲ ಮಿಕ್ಸ್ಡ್ ಇತ್ತು ನಮಗೆ ಒಂದ್ ಕಲ್ತ್ರ ಸಾಕಾಗಿತ್ತು ತದೇ ಒಂದ್ ಕಲೆಕ್ ಟೈಮ್ ಕೊಡಕ ಆಗತೇನಿಲ್ಲತ್ ನನಗ
ಹ್ಮ್
ಹಿಂಗಾಗಿ ಅಲ್ಲಿಬ್ಬಟ್ಟೆ ನೋಡ್ಬೇಕ್ ಮತ್ತೆ ಯಾವಾಗ್ರ ಯಾಕಂದ್ರೆ ಈಗ ಹೆಂಗಿದ್ರು ಖಾಲನ ಇರ್ತವ ಅಂದ್ರ ಅಭಿಯಂತ್ರರುಗಳು ಸ್ವಲ್ಪ ವೈದ್ಯ ವೈದ್ಯರಿಗಿಂತ ಸ್ವಲ್ ಖಾಲಿ ಇರ್ತವೆ ತಲೆ ಅಲ್ಲ ತಲೆ ಒಂತ ಖಾಲಿ ಇದ್ದೇ ಐತೆ ಸ್ವಲ್ಪ ದೇಹಕಾಲಿ ಕುಂದರು ಬಾಡ್ದ
ನಾವ್ ಕಲಿವತ್ ನ ನಾವ್ ಅ ತಿಂಗಳಿಗೆ ಬರೀ ಮೂರ್ನೂರು ರೂಪಾಯಿ ಕೊಡ್ತಿದ್ವಿ ಅಷ್ಟೇ.
ಹಂಗಿತ್ತ ಅಂದ್ರ ನಾವ್ ಹೊಕಿದ್ದೆ ಅಲ್ಲಿ ಮುನ್ನೂರು ರೂಪಾಯಿ ಬೇಡ ನಂಗ್ ತಿಂಗಳ ಐದನೂರು ಇರ್ಲಿ
ಹ್ಮ್
ಐದ್ನೂರ ನ
ಟ್ವೆಲ್ ೈವ ಸಿಕ್ಸ್ ತೌಸ್ ಹ ಆರು ಸಾವಿರ ಆಗ್ತೇತ್ರಿ ವರ್ಷಕ್ಕ
ಅಂದ್ರ ಹ ಸಿರನ ತಗೊಂಡಿಿಲ್ಲ ಅರ್ ಅ್ರ ನಮಗೆ ಜಿಂಪ್
ಹೌದಲ್ಲ ಬಾಳ ಆಯ್ತಲ್ಲ ಬಾಳ ಆಯ್ತಿದು ಇಪ್ಪತ್ತೈದ ಸಾವಿರ
ಅಲ್ಲ ಅಂದ್ರ ಅವರು ನಾಲ್ಕ ಕಲ್ಸೋರಿದ್ರ ಹ ನಾಕ ಮಿಸ ಮೋಸ ನಾ ಅ್ರ ಸಲ ಹ ಅವನ ಏನುೋ ನ ಕ ಕಲ್ಸೋ ಇದ್ರು ನಾನು ಒಂದೇ ಕಲ್ದರ್ ಸಾಕಕ್ ಸ್ವಲ್ಪ ಏನೋ ಸ ಫೆಂಡಸ್ ಅದೊಂದ್ ಸ್ಕಿಲ್ರ್ ಆಗತತ್ ನನಗೆ ಈ ಜಿಮ್ಮ ಬಾಡಿ ಬಯಸಿದ್ರ ಸ್ಕಿಲ್ ಅಲ್ಲದು
ಹಾ ಹೌದು ಆಮೇಲೆ ಇದ್ರೊಳಗ ನಾವ್ ಆಲ್ಮೋಸ್ಟ್ ಅವ್ರು ಯೋಗ ಪೋಸಸೇ ಕಲಿಸಸ್ತಾರ ನಮಗ ಬಟ್ ನಮಗದ್ರೆ ಯೋಗಾಸನನ್ ಹೆಸರು ಗೊತ್ತಿರಂಗಿಲ್ಲ ಅಷ್ಟೇ ಎಲ್ಲಾ ಯೋಗಾನೇ ಮಾಡಿಸತಾರ್ ಇಲ್ಲಿ
ಹ್ಮ ಅದೊಂದು ಅದೊಂದ ಇನ್ನೊಂದ ನಂದ್ರ ಸ್ವಲ್ಪ ಬಾಡಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗತ್ತಾ
ಹಾ ಇವಾಗ ನಂಗ್ ಅದೇ ಬಾಳ ಹೆಲ್ಪ್ ಆಗತ್ತೈತಿ ಯೋಗ ನಾ ಡೈಲಿ ಕ್ಲಾಸ್ಗೆ ಹೋಗಲ್ಲ ಯೋಗಕ್ ಬಟ್ ಅವರು ಯಾವತ್ ನಾ ಯಾವತ್ ಹೋಗಿರ್ತೀನಿ ಅವತ್ ಪೊಸಿಷನ್ ಹೇಳ್ತಾರ ಅವವತ್ ನ ಕಲಿತೀನಿ ಮುಗೀತು ಫ್ಲೆಕ್ಸಿಬಿಲಿಟಿ ಬಹಳ ಐತಿ ಪೂರ್ತಿ ಕಾಲ್ ಸ್ಟ್ರೆಚ್ ಆಗ್ತೈತಿ ಕಂಪ್ಲೀಟ್ ಚಕ್ರಾಸನ ಬರ್ತೈತಿ ಅವ್ ಯಾವ್ ಪೊಸಿಷನ್ ಹೇಳಿದ್ರೆ ಎಲ್ಲಾನೂ ಮಾಡಕ್ ಬರ್ತೈತಿ ೂಬ್ ಹೆಲ್ಪ್ಫುಲ್ ಆದ್ರ ಹ್ಮ್ ಇಏನಿಲ್ಲ ಯೋಗಾಸನ ಕಲಿ ಆದ್ರೂ ೆ ಬರ್ತೈಲ್ಲ ಕಾನ್ ಫ್ಲೆಕ್ಸಿಬಲ್ ಎಲ್ಲ ಆದ್ರೆ ಮುಗ
ಅಲ್ಲ ಅಂದ್ರೆ ಬೆಳಿಗ್ಗೆ ಎದ್ರ ನೀಿಂಗ ಹೋಗ್ತಿದ್ನಲ್ಲ ಅವಾಗ ಈಗ ಸ್ವಲ್ಪ ಅದು ಬಿಟ್ಟ ಬಿಟ್ ಬಿಟ್ಟಿದ್ದಿನನ ಅವ ಅದ ಮಳಿ ಸ್ಲ್ಪ ಜಾಸ್ ತ್ಣ ಗಳಿ ಸ್ಲ್ಪ ಬೆಳಿಗ್ಗೆ ಹೇಳಕ್ ಇ ಇದ ಹಾಕತ್ ಬಿಟ್ಟದ ಒ ಒಂದ್ ವಾರ ಗ್ಯಾಪ್ ತಗ್ಬಿಟ್ಟೆ ಇದಕ್ ಏನಂತಾರೆ ಎಕ್ಸಾಮ್ ಇಐತ್ತಲ್ಲ ಕೂ ಓದ ಓದ ಯಾಕಂದ್ರೆ ಅದೇ ಎಕ್ಸಾಮ್ ಎಿಂದಿನನ ಓದ ಎಲ್ಲಾನು ಅಲ್ಲಿ ಅಲ್ಲಿ ೂಡತ್ತ ಬಿಿಡ್ತು ಈಗ ವಾಪ ಬರವಲ್ಲೆ ಆಗತ್ತೆ
ಹ್ಮ್ ಹೇಳ ಹೇಳು ಹಬ ಯೋಗಾಸನ ಸಟ್ ಮಾಡಿ
ಅ ಅದೇ ಮಾಡಕತದೆ ಅದೇ ಅದು ಬಕಾಸನ ಅದು ಸ್ವಲ್ಪ
ಹ ಬಕಾಶಏನ ನಮಗು ಇವಾಗ ಮಾಡ್ಸಕತ್ತವ್ರ
ಅದು ಅಂದ್ರೆ ಅದು ಅಂದ್ರೆ ಅದು ಮೊಣಕೈ ಬೆಂಡ್ ಮಾಡಿದ್ರೆ ಬಕಾ ಸನ ಸ್ಟ್ರೇಟ್ ಮಾಡಿದ್ರೆ ಕಾಕಾ ಸನ ಹಿಂಗ ಏನ ಐತ್ ನನಗಗೆ ಕರೆಕ್ಟ್ ಆಗ ಗೊತ್ತಿಲ್ಲಲ್ಲ ಅದು ಹಲ್ಲ
ನನ್ ನನ್ ಆಸನದ ಹೆಸರುಗಳೇ ಗೊತ್ತಿಲ್ಲ ನನಗೆ ಬರೀ ಹಾಲಾಸನ ಅಂದ್ರೆ ಏನ್ ಅನ್ನೋದೇ ಗೊತ್ತಿಲ್ಲ ನಗೆ ಇವತ್ತು ಗೊತ್ತಾಗತ್ತು ಹಾಲಸನ ಹಾಲಸನ ಸರ್ವಾಂಗ ನನ್ನ ಅಂದ್ರೆ ಏನನ್ನದೇ ಗೊತ್ತಿದ್ದಿಲ್ಲ
ಅಲ್ಲ ಅದ ಅದ್ರ ಅಂದ್ರೆ ಗೊತ್ತಾಗ್ಲಿಲ್ಲ ಆದ್ರರು ಮಾಡಕರ ಬರ್
ಮಾಡಕ್ ಬರುತ್ತ ಮಾಡಕ್ ಬರುತ್ತ ಹಾ ಅಷ್ಟೇ ಅವ್ರಿ ಈ ಆಸನ ಮಾಡಮ್ಮ ನೀನು ಅಂತ ಹೇಳ್ತಾರ ಹಂಗ ಅಂದರ ಅಂತಂದ ಇಲ್ ಕೇಳಾಗ ಹಿಂಗ ಅಂತಾರ ಓ ಇದ ಆಯ್ತ್ ಬಿಡಂಗ ಅಂತ
ಅಯ ಅಯ್ ಒಬ್ಬರು ಅಂದ್ರೆ ಈಗ ಈಗನ್ ಟ್ರೆಂಡ್ ನೋಡ್ತಿರ್ತಾನಲ್ಲ ಅಂದ್ರೆ ಬಾಳ ಜನದ್ ಹೆಂಗಂದ್ರ ಈಗ ಜಿಮಗ್ ಹೋಗೋದೆ ಎಲ್ಲಾ ಅಂದ್ರೆ ಅಪನ್ ಜಿಮ್ ಅಂದ್ರೆ ಬಡಿ ಮಾಡೋುದಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಜಿಮ್ ವಿತ್ ಫ್ಲೆಕ್ಸಿಬಿಲಿಟಿ ಪೂರ್ತಿ ಅದೊಂಂತರ ಹೆಸರಿ ಚೆನ್ನಾಗಿ್ ಕಾಣುತ್ತ ಅದು
ಹ ಆದ್ರೆ ಏನ್ ಗೊತ್ತು ಇನ್ನೊಂದು ಹೆಲ್ಪ್ ಏನಂತಂದ್ರ ಯೋಗ ಮಾಡ ಮಾಡಿ ನೀನು ನೆಕ್ಸ್ಟ್ ಜಿಮ್ ಮಾಡಿದೆ ಅಂತ ಅಂದ್ರ ಬಾಳ ಚಲೋ ಆಗ್ತತಿ ಬಾಡಿ
ನಾಗ್ ಜಿಮ್ ನನಗ್ ಜಿಮ್ ಆದ್ರೆ ಬಾಳ ದೂರ ಯಾಕಂದ್ರೆ ನನಗ್ ನ್ಸುತ್ತ ಅದೇ ಹೇಳನಲ್ಲ ಒಂದ ಅದ್ರ ಬದ್ಲಿ ಬೇರೆದಕ್ ಆಗ್ಬಹದು ಇಏನೋ ಜಿಮ್ಮಿಗ್ ಹೋದ್ೂ ಅದೇ ಮಾಡ್ತಾರ ನಮಗ್ ಮಾಡಸುವಂತದ ಆದ್ರ ಅಂದ್ರೆ ಇದ ಜಿಮಗಗ ಉದಾಹರಣೆಗೆ ನಮ್ ಗೆಳೆಯರು ಹಕರ್ಲ್ಲ ನಮ್ಮ್ ರೂಮದವ್ರು ಅವನಿಿಗೆ ಏನೋ ಪುಷಪ್ ಸಡ್ಯ ಬರ್ಲ್ಲ ಅವ್ನ್ ಜಿಮ್ಮಿಿಗೆ ಹೋಗಯಕಸ ಅದೇ ಅವ್ನು ಹೇಳ್ತಿರ್ತಾನ ತರಬೇತದಾರ ಹ ಹೌನು ಇಲ್ಲ ನೀ ಅದು ಒಂದ್ೆರಡ್ ಸಲ ಟ್ರೈ ಮಾಡಿವ್ ಅವ್ನು ಕಲ್ಸೋದಕ್ಕೆ ಅವ್ನಿಿಗೆ ಕರೆಕ್ಟ್ ಆಗ ಇದನೇ ಆಗಬೋದು ಬಾಡಿ ಅದು ಪೋಸ್ಲ್ ಆಗತೆ ಇಲ್ಲ ನಾ ಹೇಗ ಆಗಲ್ಲ ಕೆಲ್ಸ ಕಂದ್ಬಿಟ್ಟು ನ್ ಸೀರದ
ಯ ಇಲ್ಲ ಅದು ಅಟ್ಲೀಸ್ಟ್ ಒನ್ ಟೂ ವೀಕ್ಸ್ರ ಹಿಡಿತ ಇತಿ ಒಮ್ಮೇಲೆ ಬರ್ ಲ್ಲ ಅದು ಯಾವದಾದ್ನು ಅಷ್ಟೇ
ಅವನು ನಮ್ಮ ಇದು ಳನ್ ಇಂಟ್ರೆಸ್ಟ್ ತೋರ್ಸಿಲ್ಲ ಅನ್ಸುತ್ತೆ ಅವನು
ಹ್ಮ ಹ್ಮ ಒಂದ್ ಸೆಕೆಂಡ್ ಇರ